ಹಲೋ.
ಹಲೋ ಎಲ್ಲಿದಿಯಾ ಬ್ರದರ್.
ಹ ಯಾರೀ ಬ್ರದರ್ ಗೊತ್ತಾಗ್ಲಿಲ್ಲ ನಾವ್
ನಾನುಪಾ ನಿಮ್ ಮನೇಲಿ ನಿಮ್ ಮನಿ ಪಕ್ದಲೇ
ಹಾ ಇದ್ ಇದ್ ಹೇಳ್ರಿ ಸಂಕೇತ್ ಬೈ ಗೊತ್ತಾಯ್ ಸ ಸಾರಿ ಸಾರಿ ಅದು ಗೊತ್ತಾಗ್ಲಿಲ್ಲ. ಅದು ಗೊತ್ತಾಗ್ಲಿಲ್ಲ ಹ
ಸಂಕೇತ್ ಅಂತ ಒಂದು ನವ್ ಸಂಕೇತ ಕುಡಿಸ್ಕಟ್ಟಿ ನೀವೆ ನೀವೇನಾನಿಗ್ ಒಂಥರ ಅಡ್ ಹೆಸರು ಅದುಕ್ಕೆ ನೀಕ್ ನೇಮ್ ಇಟ್ಟಿದ್ದೀರಾ ನನಗೆ ನೀವ್ ಮರ್ತದ್ರ ಹೆಂಗರೀ.
ಹಾ ಇದು ನಂಬರ್ ಕಂಡ ಕಂಡಿಡ್ಯಾಲಾಗಿದ್ದಲ್ಲ ನಾನು ಗೊತಾಗ್ಲಿಲ್ಲ ಹಂಗಾಗಿ ಯಾರ ರ ಬ ಅಂತ
ಅಲ್ಲ ನನಗೆ ಸಂಕೇತ ಅನ್ನೋ ಸರಿ ಈಗ್ ನೀನು ಏ ಇದು ಆ ನಗುವಿನ ಸಂಕೇತ ಅಂತ ಹೆಸರಿಟ್ಟವನೇ ನೀನು ಮತ್ತ ನನಗೆ ಮರುತ್ರೆ ಹೆಂಗಪ್ಪಾ.
ಇಲ್ಲ ಇಲ್ಲ ಅದು ಗೊತ್ತಾಗಿಲ್ಲ ಅದಕ್ಕೆ ನಿನ್ನ ನಂಬರ್ ಅದು ಇನ್ನೊ ನಂಬರ್ ಇತ್ತಲ್ಲ ಏನಾಯ್ತು
ಏ ಅದ ಏನ್ ಕೇಳ್ತಯಪ್ಪಾ ನನ್ನ ನಂಬರು ಅದ ಮನಿ ಏನಾಯ್ತ ಅಂದ್ರೆ ಅದು ಮನ ನಾನು ಬೇರೆ ಯಾವ್ದೋ ಸಿಟಿ ಗುಜರಾತ್ ಅಂತ ಹೊ ಹೊ ಸೋಲ್ಪ್ ಹೊಟ್ಟಿದೆ ಕೆಲಸ ಇದ್ಯಾ ಅಂತ ನಮ್ಮಲ್ ಮಾವಾರ್ ಇದಾರಲ್ಲಾ ಕೆಲ್ಸ ಇಂತ ಒಂಟಿನಿ ನಾನು ಬಸ್ ಸ್ಟಾಪ್ ಇಂದ ಬಸಿಗ್ ಏರನಿ. ಬಸ್ಗೇರ್ ಏನ್ ಮಾಡಿನಿ ಡೈರೆಕ್ಟು ಟ್ರೈನಿಗ್ ಎಬಿನಿ ಟ್ರೈನಿಗ್ ಎಬಿ ಅಲ್ಲಿ ಏನ್ ಮಾಡಿನಿ ನಾನು ಹೋಗಿಫಫ್ ನಾನು ಸ್ಲೀಪರ್ ಬುಕ್ ಮಾಡ್ತಿದೀಯ ಅದು ಅಲ್ಲಿ ಟಿಕೆಟ್ ಇಲ್ಲ ಬಾಳ್ ರಶ್ ಇದೆ ಅಂತ ನಾನ್ ಏನ್ ಮಾಡೀನಿ ಮತ್ ಮಾಡ್ ಅಂತ ಲಾಸ್ಟಿಗ್ ಜನರಲ್ ಟಿಕೆಟ್ ತಗೊಂಡಿದ್ನಲ್ಲ ಆ ಟ್ರೈನ್ ಎಬ್ಬ ಟೈಮಿಗ್ ಎಬ್ಬೆನಿ ಏನ್ ಆಗಿಲ್ಲ ಅದ್ ಎಬಿದಾದ್ಮೇಲ್ ಮತ್ತೆ ಜನರಲ್ ಅಂದ್ರೆ ನಿಂಗ್ ಅಂದ್ರೆ ಗೊತ್ತಿದೆಪಾ ಎಲ್ಲ ಕುರಿ ತುಂಬಿದಂಗ್ ಇರ್ತದ ಅಲ್ಲಿ ನಾನು ಏನ್ ಮಾಡಿನಿ ಅದು ಸೈಡ್ಗೆ ಇಟ್ಕೊಂಡಿನಿ ಅದು ನ ಇಯರ್ ಬೋಟ್ಸ್ ಇಟ್ಕೊಂಡು ಸೈಡಿಗ್ ಫೋನ್ ಇಡ್ಕಂದ್ನೇಲ್ಲ ಅದು ಆ ಹೆಂಗ್ ತೋಂದಾರೋ ಹೆಂಗಿಲ್ಲೋ ಫೋನು ಅದು ಫೋನಿನ್ ಕೂಡ ಅದು ಕಿಶನೆ ಹಿಂಗೆ ಬೈಕೊಂಡು ಹೋಗಿಬಿಟ್ಟಿದ್ದರೆ ಅದ್ ಏನು ಏನೋ ಮಾಡ್ಯಾರೋ ಏನಿಲ್ಲೋ ಅದು ಕಿಶನ್ ಹೋಗಿದೆ ಫೋನ್ ಹೋಗಿದೆ ಈ ರೀತಿ ಆಗಿಬಿಟ್ಟಿದೆ ಅದಕ್ಕೆ ಫೋನ್ ಇಲ್ಲ ನಂಬರ್ ಇಲ್ಲ ಅದಕಲೆೇ ಬೇರೆ ಫೋನ್ ತ ಸೆಕೆಂಡ್ ಹ್ಯಾಂಡ್ ಅದಕ ಹಚ್ಚಿದ್ ನೋಡ್ಪಿಗ
ಅಲ್ಲ ಫೋನ್ ಎಷ್ಟು ಕಳಸ ಕಳ್ಕಂಗಿದ್ದು ನೀನು ಅಲ್ಲಾ ಇಲ್ಲೇ ಒಂದು ಊರಾಗ ಒಂದ್ ಕಳ್ಕೊಂಡಿ ಇದ ಊರಾಗ ಹೆಂಗನ್ ಆಯ್ತು ಬಿಡು ವ್ಯಾಪಾರ ಯಾರ ಗೊತ್ತರ್ಲಾರ್ದೋ ತಗಂದ್ರರು ಏನನ್ ಆಯ್ತ ಇ ಕಣ್ಣ ಮುಂದನೆ ಹೆಂಗನ ಆಯ್ತು ಈಗೂ ನಮ್ಮಊರು ಬುಟ್ಟಿಗೇಶಂದು ಬೇರೆ ರಾಜಕ್ಕೆ ಹೋಗ್ತದ ಅಂತಂದ್ರ ಅಲ್ಲಿ ಜನ್ ಬಾಳ ಕತರ್ನಕ್ ಇರ್ತಾರ ನೀವು ಹುಷಾರಾಗಿ ಇರ್ಬೇಕಪ್ಪಾ ಆದಷ್ಟು ನೀನ್
ಇರ್ಲಿಪ ಏನ್ ಮಾಡ್ತಿ ಯಾವ ಸಂದರ್ಭದಲ್ಲಿ ಯಾ ಏನೇಏನ್ ಆತದ ಮತ್ತ ಅಲ್ಲಿ ಏನ್ ಮಾಡ್ತಿ ನಮ್ಮ್ ಹಣೆ ಬರದಾಗ ಫೋನ್ ಕದ ಇತ್ತು ಆಯ್ತು ಮಾಡತ್ತತಿವಿ ಮತ್ತೆ ಈಗ ನೋಡು ಎಷ್ಟು ಈಗ ನೋಡು ಒಬ್ಬೊಬ್ಬ ಒಂದು ಒಂದು ವ್ಯಕ್ತಿ ಎಷ್ಟೇ ಮುನ್ನೆಚ್ಚರಿಕೆಯಿಂದ ಇದ್ರು ಆ ಒಂದು ತಪ್ಪುಗಳು ಹಾಗೆ ಆಗುತ್ತೆ ಈ ರೀತಿ ಏನಾದ್ರು ಹಾಗೆ ಆಗುತ್ತೆ ಹೌದಲ್ವಾ
ಅದೆಲ್ಲಾ ಅನುಭವ ಅಂತರ ಆಗ್ತದ್ ಬಿಡು ನೀ ಹೇಳದನ್ ಕರೆಕ್ಟ್ ಅದ ಒಂದ್ಸಲ ಹಿಂಗ ಈ ಒಂದ್ಸಲ ಫೋನ್ ಫೋನ್ ಎರಡ್ ಸಲ ಆಯ್ತ್ ಕಾಕಾಗ ನೀನು ಇನ್ನೊಂದ್ಸಲ ಎಲ್ಲೇ ನಾವು ಏರ್ಬೇಕಾದ ಎಲ್ಲನ ಅಕಸ್ಮಾತ್ ಫೋನ್ ಇ ಮಾಡಿದ್ರೆ ಫೋನ್ ನೋಡ್ಕೊ ಫಸ್ಟ್ ಹೋಗದೆ ಅದು ನೀನು ಮೈಂಡೇ ಅಲ್ಲಿಗ್ ಹೋಗಿ ಬಿಡ್ತದ ನಿಂದ ಬಾಡಿ ಮಾತ್ರ ಇಲ್ಲೇ ಇರ್ತದ ನಿನ್ನ ಮೈಂಡ್ ಸೆಟ್ ಏನ್ ಆತದ ಹಾಕತೀನಿ ಆ ಫೋನ್ ವಿಷ ಹಂಗ ಸಡನ್ ಆಗಿ ಬಂದ್ಬಿಡ್ತದ ಅಂದಲ್ಲಿ
ಏನ್ ಮಾಡ್ತವಿ ಹೋದಲ್ಲಿ ಅವ ಪಾಪ ಒಂದು ದಿನ ಹೊಟ್ಟೆ ತುಂಬಲಿ ಫೋನ್ ಕದ್ದನ
ಅದು ಮತ್ತೇನ್ ಕಂಪ್ಲೀಟ್ ಕಂಪ್ಲೀಟ್ ಕೊಟ್ರ ಏನತಿತ್ತು
ಬುಡಕಡೆ ಆ ಫೋನ್ ಸಲ ಹಂಗಗೆ ಎಲ್ಲಿ ನಿನ್ ಕೆಲ್ಸಕ್ ನೀನ್ ಹೋಗಿದ್ದ ಮತ್ ಅದಲ್ಲಿ ಅದೊ ತಲಿಬೇನಯಕ ನಿಂದ ಏನಾದ ಅದ ಆರಾಮ್ ಮುಗಸೋ ಕಡೆ
ಇಲ್ಲ ಇಲ್ಲ ಆದ್ರೂ ಹೆಂಗ್ತತ್ ಅದು ನಿನ್ ನಂಬರ್ ಗೊತ್ತ್ಲಿಲ್ಲ ನನ್ಗ ಯಾರ ಫೋನ್ ಹಚ್ಚಿದ್ರು ಇಷ್ಟೊತ್ಯಾಗ ಅಂತ ನಾನ ಇನ್ನು ಎತ್ತದಿಲ್ಲ ನಾನು ಈ ಸಡನ್ ಆಗಿ ಮತ್ತೆ ಯಾರ ಹಚ್ಚಿರ್ಬೋದು ನೆಡಿ ಅಂತಂದ ಇದು ಮಾಡಿದೆ ಹೊಸ ನಂಬರ್ಗಳು ಯಾವ್ ಆಲ್ಮೋಸ್ಟ್ ಎತ್ತದಿಲ್ಲ ನಾನು
ಹೌಹೌದು
ಹ ಹಂಗಾಗಿ ಫೋನ್ ಎತ್ತಿದು ಸ್ವಲ್ಪ ಬಾಳಯತ್ ಬಿಡಿ ನೀನಂತೂ ಗೊತ್ತಾಗ್ಲಗಿಲ್ಲೋ ನನ್ಗ
ಇಲ್ಲ ಇಲ್ಲ ಇಲ್ಲ ಇರ್ಲತ ಮತ್ತೆ ಹೊಸ ನಮ್ಮರ ಅಂದ ಅದೇ ರೀತಿ ಇರ್ತದೆ ಅದೇ ಒಂದ್ ಹೇಳಬೇಕು ಮಾಡಿದೆ ಫೋನ್ ಅಪ್ಪೋ ಅದೇ ಅದ ಮತ್ತ ಇನ್ನೊ ಒಂದ ನಾಲ್ಕಕ್ ದಿನ ಬಿಟ್ಟುಖಾಲಿ ಇದೆಯೇನು ಸ್ವಲ್ಪ ನಮ್ಮ ಮನೆಯಲ್ಲಿ ಫಕ್ಷನ್ ಇಟ್ಕೊಂಡೀವವಿ ನಾವು
ಹಾ
ಫಂಕ್ಷನ್ ಇಟ್ಕೊಂಡೀವಿ ಅದದು ರೀಸೆಂಟ್ ಆಗಿ ಮನೆ ಕಟ್ಟಿದೀವಲ್ಲ ನೀನ್ ಹೇಳಿದ ಹೇಳಿದ್ನಲ್ಲ ನಾನು ಮೊನೆೆ ಅದೇಪ ಮನೆ ಕಡ್ಲತಿ ಆ ಅದು ಮನೆ ಮನೆ ಕಟ್ಲಾತಿ ಅದು ಮತ್ತು ಇದು ಮಾಡ್ಬೇಕಲ್ಲಪ್ಪ ಅದು ಮನೆ ಶಾಂತಿ ಅದ ಏನ ಅಂತಾರಲ್ಲ ಅದು ಅದು ಅದಕ್ಕ ಏನಂತಾರ ನೋಡ ಹ ಮನೆ ಒಪ್ಲಿಂಗ ಗ್ರ ಗೃಹಪ್ರವೇಶ ಅದೇ ಆ ಗ್ರಹ ಪ್ರವೇಶ ಸ್ವಲ್ಪ ಗ್ರ್ಯಾಂಡ್ ತರ ಮಾಡ್ಬೇಕಂತ ಫಂಕ್ಷನ್ ಇಟ್ಟುಕೊಂದೀನಿ ಡೀವಿ
ಹಾ ಹ ಹೌದು
ಹ್ಮ್ ಅದೇ ಸರ್ ಬರ್ಬೇಕಪ್ಪಾ ಸ್ವಲ್ಪ ಕೆಲಸಗಳು ಕ ಬಾಳ ಇರ್ತ ಅಲ್ಲಿ ಅದು ಅಡಗೆ ಸಾಮಾನು ತರೋದು ಮತ್ತೆ ಮನೆಗೆ ಅದು ತರೋದು ಹೂವಿ ಹೂವಿನ ಅಲಂಕಾರ ಮಾಡೋದು ಡೆಕೋರೇಷನ್ ಮಾಡೋದು ಬಹಳ ಇರ್ತದೆ ಒಂದ್ ಎರಡು ದನ ಮುಂಚೆನೆ ಬರ್ಬೇಕಕ್ ನೀನು
ಹೆ ಇಲ್ಲ ಇಲ್ಲ ಬರ್ತೇನೆ ಹಂಗೇನಿಲ್ಲಾ ಅದು ನ ಇಲ್ಲ ಏನು ನಮ್ಮನೆ ಬೇರೆಲ್ಲ ನಿಮ್ಮ್ ಮನಿ ಬೇರೆಲ್ಲ ಹೌದ ನೀ ಏನನಾದ್ರ ನಮ್ಮ ಮನಗ್ ಎಷ್ಟು ಬಂದಿಲ್ಲ ಗೊತ್ತದ ಬಂದ್ಶದ ಕೈಯಾಗ ಬಾಯಾಗ ಮಾತ್ ಕೇಳ್ತಿದ್ ಪಾಪ ನಮ್ ತಂದೆ ತಾಯಿಗೆ ನಾನ ಇರ್ಲಾರ್ದಾಗ ಏ ಸಂಕೇತಗೆಳು ಅಂತಂದ್ರ ನನಗ್ ಫೋನ್ ಹಚ್ಚಿದ್ರ ನಮ್ಮ ತಂದೆ ತಾಯಿ ಅವ್ರು ನಾನ್ ನಿಗ್ ಫೋನ್ ಹಚ್ಚಿದರೆ ಒಂದೇ ಮತಿಗ್ ಹೋಗ್ತಿದೀವಿ ಎಲ್ಲೇ ಏನನ್ ತರಬೇಕಾದ್ರರು ಪಾಪ ಎನ್ ಸಹಾಯ ಮಾಡಿ ನಾನ್ ಬರ್ತೇನೆ ತಗೋ ನೀನ್ ಇಂಥ ಟೈಮ್ಗೆ ಹೆಂಗ್ ಬರಲ್ಲಾ ನೀನ್ ನೀನ್ ಇರ್ಲಕ್ಕ ನಾನೇ ಮಾಡ್ತನಪ್ಪಾ
ಹ್ಮ್ ಅದಕ್ಕೆಲ್ಲ ನಾನ್ ನಿಂಗ ಇದ ಅಂತೆ ನಾನು ಯಾರಿಗ ಹೇಳಿಲ್ಲ ನ ಫ್ರೆಂಡ್ ಸರ್ಕಲ್ ನಿನ್ನೆ ಕ್ಲೋಸ್ ಇದೆ ಅಂತೈಸಿ ನಿನಗೆ ಹೇಳಿದ್ದ ನನಗೆ ಗೊತ್ತಿತ್ತು ನೀನ್ ಇದೇ ರೀತಿ ಅಂತಿಯ ಬುಡು ಅಂತ ನ ಗೊತ್ತಿತ್ತು ಅ್ರ ಭ ಸುಮ್ ಕೇಳಿದೆ ಏನ ಅಂತ ಇಷ್ಟ್ ಬೇಗ
ಇಲ್ಲಲ್ಲ ನಾ ಏನನ್ಲವಾ ಈ ಈಗೇನಾ ನನ್ಗೆ ನಂದ ಎಂತ ಕೆಲ್ಸ ಇದ್ನು ನಿನ್ ಪರವಾಗಿ ಅಂತರು ನಿಲ್ಲೇ ನಿಲ್ತಿ ನಾನು ಇನ್ನ ನಿನ್ ಮಾತು ಕೇಳೆ ಕೇಳ್ತಿನ್ ನಾನು
ಹೌದೌದ ಹೌದೌದು
ತ್ರ ಕರ್ಯ ನೋಡ ಈಗ ಬ್ಯಾರು ಯಾರನ್ನ ಅಂದ್ರ ನಾನು ಈಗ ಅಷ್ಟೊಂದು ಕಿವಕ್ ಹಾಕೊಂತಿದ್ದಿಲ್ಲ ನಾನು
ಹೌದೌದು
ನೀನ್ ಮಾಡಿದನ ನೀನ್ ಮಾಡಿದ ನನ್ ಕೆಲ್ಸಕ್ಕ ನನ್ಗ್ ಮಾಡಿದ ನೀನ್ ಕೆಲ್ಸಕ್ಕ ಏನತಂದ್ರ ಏ ಅದು ಎಂತ ಕೆಲ್ಸ ಇದ್ರನು ಈಗ ಒಂದ ಯಾವ್ದೋ ಒಂದು ಕೆಲ್ಸದಾಗ ಉಂಟ ತಿನುಪಂತ ಅಂತಂದ್ನು ನೀನ್ ಅಕಸ್ಮಾತ್ ಹಿಂಗಿಂಗ್ ಆದ ಈ ನೀ ಮಷಶಾಂತಿ ಅಂತ ಹೇಳಿದಿ ಆ ಮನುಶಾಂತಿ ಆದಂತ ಅಂದ್ರೂನೂ ನಾ ಎನಿ ಕಣಸನ್ ಆ ಲಿವನ್ ಆ ಕಿಸ್ನ ಪಾರ್ಮ
ಹ್ಮ್ ಹ್ಮ್ ಇರ್ಲಿ ಇರ್ಲಿ ಬಂದ್ ಪುಡುಪ ಅದ ಈಗ ಊರಲ್ಲಿ ಎಲ್ಲ ಎಲ್ಲ ಜನರಿಗೆ ಹೇಳ್ಬಿಟ್ಟೇನೆ ಯಾಕಂದ್ರೆ ಮೈನ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ ಮನಿ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿನಿ ಮನಿ ಫುಲ್ ಎಲ್ಲ ಟೈಲಸ್ ಗಿಲೈಸ್ ಬಿಟ್ಟಿವಿ ಮತ್ತೆ ಮ್ಯಾಗ್ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಸಿಂಟಾಸ್ ಗಳು ಹಚ್ಚಿ ಬಿಟ್ಟ ಕರೆಂಟ್ ಗರೆಂಟಟ್ ಎಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲ ಮತ್ತ ಅದನ್ನ ಮನಿ ಕರೆಂಟ್ ವ್ಯವಸ್ಥೆ ಇವ್ನೇ ಮಾಡ ಇವನಪೊ ಮೈಬೂಬ್ತ ಇದನಲ್ಲ ಹಲ್ಲು ಇದು ಹಲ್ಸೆಟ್ಟು ಮೈಭೂ ಅಂತ ಕರಿತಿರಲ್ಲಾ ನಾವ ಕರಿತಿರಲ್ಲವ್ರೀ ನಾವು
ಅದೇ ಪಕಡಾಮ ಪೈಲ
ಅಲ್ಲ ಹಲ್ ಸೆಟ್ ಅಂತ ನಾವ್ ಹೆಸರಿಟ್ಟಿದ್ದಲ್ಲ ಅವ್ನಿಗೆ ಅಲ್ ಸೆಟ್ ಮೈಬಾಬು ಅವನೇ ಅವನೇ ಕರೆಂಟ್ ಪಿಟ್ಟಿಂಗ್ ಮಾಡಿಬಿಟ್ಟಿದಾನಪ್ಪಾ ಒಳ್ಳೆ ತರ ಕರೆಂಟ್ ಪಿಟ್ಟಿಂಗ್ ಮಾಡಿದಾನಪ್ಪಾ ಅವನು ಅದುಂಗ ಯಾವ ರೀತಿ ಮಾಡಿದೇನ ಅಂದ್ರೆ ನನಗ ಎಲ್ಲಾ ಇಲ್ಲಿಕೆ ನನ್ ಗೊತ್ತೇ ಇದ್ದ ಇ ಈ ಕೆಲ್ಸಕ್ಕೆ ಹೆಂಗ ಅ ಇವನು ಒಂದ್ರ ಇದ್ದ ಮನುಷ್ಯ ಅ ನನ್ ಗೊ ಕಿದ್ದಿಲ ಆವಾಗ ಕೇಳಿದೆ ಇಲ್ಲಾ ನಾನು ಐಟಿಎ ಮಾಡಿ ಎಲೆಕ್ಟ್ರಿಷಿಯನ್ ಮಾಡಿನಿ ಬಹಳ ಶ್ರ ದ್ಧೆಯಿಂದ ಅವರು ಭಕ್ತಿಯಿಂದ ನಾನು ಐ ಟಿ ಹಾ ಕಲ್ ಕೇಶಿ ಎಲೆಕ್ಟ್ರಿಷಿಯನ್ ಎರಡು ವರ್ಷ ಬಳ ಪ್ರತಿ ಹಾರ್ಡ್ ವರ್ಕ್ ಮಾಡಿ ಈ ತರ ಬಂದಿರ್ಪ ಅಂತಾನ ಏ ಒಳ್ಳೆ ಕೆಲ್ಸ ಇತ್ತಲ್ಲೋ ನೀನೇ ಮಾಡ ಕೂಡ ಇಕ್ಕೆಸಿ ನಮ್ಮನಿ ಅದ್ ನಮ್ಮ ಮನೆ ಕರೆಂಟಿಂಗ್ ಫುಲ್ ಅವನಿಗೆ ಕೊಟ್ಟಟ್ಬಿಟ್ನಪ್ಪಾ ಭಾರಿ ಒಳ್ಳೆ ರೀತಿ. ಡಿಸೈನ್ ಡಿಸೈನ್ ಅವ ಬಾರಿ ಮಾಡಿದಾನೆ ಬಿಡಪ್ಪ ಎಲ್ಲ ಕರೆಂಟ್ ಇಂದ ಅವೆಲ್ಲ ಫಿಟ್ಟಿಂಗ್ ಅವನು.
ಇಲ್ಲ ಅವ್ನ್ ಕೆಲ್ಸ ಮಾತ್ರ ಚೊಲೋ ಮಾಡ್ತಾನ ಅವನ್ ಮನಕ್ ಹೋಗಬಡ್ದ ಯಾಕಂದ್ರ ಅವಂದ ಏನ ಇದ್ರಿ ಪಾಪ ಹ ಬಟ್ಟ ಬೆ ಬೆಸ್ಟ್ ಮಂಷಾವ
ಎಷ್ಟು ಮಷ್ಯ ಅವಾಗಾಗ ಅವಾಗೆಲ್ಲ ನೋಡ್ ನಾವು ಕಾಲೇಜನಲ್ಲಿ ಇದ್ದಾಗ ಎಷ್ಟು ಚೂಡಾಯಸ್ತಿದ್ ನಾವು ನೀ ಏನ ಅತ್ಯ ನೀನು ಏನಾಯ್ತು ಅಂತ ಅವನೇ ನೋ ನಮ್ಕಿಂತ ದೊಡ್ಡ ಒಂತರ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಆಗಿ ನಮೊಂದ್ ಸಾಧಿಸುವವನ ಒಂಥರ ಈ ತರ ಆಗ್ಬಿಟ್ಟು ನೋಡ್ಪ ಇರ್ಲಿ ನ ನಾವೇನಪ್ಪಾ ಫ್ರೆಂಡ್ ಸರ್ಕಲ್ ನಾವೇನ ಐತಿ ಆ ಒಟ್ಟಿ ಕಿಚ್ಚು ಅಸೂಯೆ ಪಡೋರಿಲ್ಲ ಒಬ್ಬರು ನಮ್ ದೋಸ್ತರ ಪ ಫ್ರೆಂಡ್ ಸರ್ಕಲ್ ಅಲ್ಲಿ ಬೆಳೆ ತಲತ ಅಂದ್ರೆ ಇನ್ನ ಬೆಳಿಬೇಕನ್ನೋರ ನಾವು ಹೌದಲ್ವಾ
ಇಲ್ಲ ಇಲ್ಲ ಹೌದು ಕರೆಯಾದ್ ಬಿಡು ನೀನ್ ಹೇಳಿದ ಇಲ್ಲ ಅಂತ ಅಂದಿಲ್ಲಾ
ಹಾ ಮತ್ತೆ
ಇಲ್ಲ ಅವ ಹೆಂಗೈತ್ ಅಂದ್ರ ಇದು ನಮ್ಗ್ ಗೊತ್ತಿರ್ಲದಂಗೆ ಆ ಪಾಪ್ ಪ ಅವ ಐ ಟಿ ಐ ಮಾಡಿ ಎಷ್ಟಂದ ಕೋರ್ಸ್ ಮುಗಸಂದ ಎಷ್ಟಂದ ಅದು ಅವನಿಗೆ ಯಾವು. ಈ ಕಡೆ ನಮ್ ಕಾಲೇಜ ಮುಗಿತ್ ಇತ್ತಲ್ಲಾ ಅವ್ನಿಗೆ ಮತ್ತೆ ಮುಂದೇನ್ ಮಾಡಬೇಕಂತ ಗೊಂದಲದಾಗಿದ್ದವ ಆ ಗೊಂದಲದಾಗಿದ್ದಾಗ ಏನ್ ಮಾಡಿದಾವ ಸೀದ್ ದಾ ಹೋಗ್ಯಸಂದು ಅವ್ರು ಯಾರ ಅವರು ಕಾಕನ ಮಗ ಏನೋ ಐ ಟಿ ಐ ಮಾಡಿದ್ನಂತ ಒಂದ್ಸಲ ಊರಿಗ್ ಗ್ ಹೋದಾಗ ಅಂದ್ನಂತವ ಹಿಂಗಿಂಗ್ ನಾವ್ ಮಾಡೀನಿ ನೋಡ್ ಅನ್ಕೂಲ ಆಗ್ತದ ಬೆಂಗ್ಳೂರ್ ಗಿಂಗ್ಳೂರ್ ಪಾಪ. ಅಂತ ದೊಡ್ಡ ದೊಡ್ಡಲ್ಲಿ ಓದಿರ್ ಆತ ಫಿಟ್ರೆ ಮಾಡಂತಂದಂತ ಇವ ಏನ್ ಮಾಡ್ಯನಾ ಐಡಿಯಾ ಮಾಡಿಗೆಸಿಂದು. ನಾನಂತ್ರ ದೊಡ್ಡ ದೊಡ್ಡ ಕಂಪನಿ ಗಿಂಪನಿ ಹೋಗೋದಾಗಲ್ಲ ಮನೆಯಾಗ್ ಬುಟ್ಟ್ಗೆಸಿಂದು ಇದು ಐ ಟಿ ಐ ಏ ಎಲೆಕ್ಟ್ರಿಷನೇ ಮಾಡಿಬಿಡಮ್ ಏನಾನ ಆಗ್ಲಿ ಇದೆ ಲೋಕಲ್ಲೇ ಇರ್ತಿನಿ ಮನ್ಯಾಗ್ ನಿದ್ದಂಗನಾತದ ಮತ್ತ ಯಾವನ ಲೈಟಿಂಗ್ ವ್ಯವಸ್ಥೆ ಏನನ್ ಇದ್ರು ಮಾಡಕ್ ಬರ್ತನ ಅಂತಂದ ಇದು ಅವನೇ ಮಾಡನ ನನಗ್ ಗೊತ್ತಿಲ್ ಲ್ಲ ನಿಮ್ ಮನಿದ
ಅವನೇ ಮಾಡನು ಎಲ್ಲ ಅವ್ನೇ ಮಾಡಣ ನನನ್ ಗೊತ್ತಿದ್ದಲ್ಲ ಒಂದ್ಸ ಸಿಕ್ಕಿದ್ದ ಅದೇ ಪಾನ ಸ್ವಲ್ಪ ಮನಿ. ಕಟ್ಲತಿನಲ್ಲಾ ಬತ್ ಮನಿ ಕ ಡೆಕೋರೇಷನ್ ಎಲ್ಲಾ ಆಗಿದೆ ಈಗಲ್ಲ ಕರೆಂಟ್ ಇದಂದು ಉಳಿದಿದೆ ಅಂದೆ ನಾನು. ಏ ನಾ ಇನಲ್ಲೋ ನಾನೇ ಮಾಡ್ತೀನ ಇನ್ನೊಬ್ರಿಗೆ ಯಾಕ ಕೇಳ್ತಿಯಾ ಅಂತೇಳಿ ನೀವ್ ಮಾಡ್ತೀಯ ಅಂತ ನಾನ್ ಅಪ್ಪಯ್ಯ ಮಧ್ಯಕ್ ಕೇಳ್ತಿನ ಫಸ್ಟ್ ತಿಳ್ಕೊಂಡೆ ಇಲ್ಲ ನಾನೇ ಮಾಡ್ತೇನಂತ ಆಮೇಲೆ ಸೀರಿಯಸ್ ಆಗಿ ಹೇಳಿದ್ದ ಅದಕ್ಕೆಲ್ಲತ್ತ್ ಬಿಡುಪಾ ನೀನೇ ಮಾಡ್ ನತ್ತ್ಗೇಸಿ ನಾ ಈ ರೀತಿ ಅವನಿಗೆ ಒಪ್ಪಿಸ್ಬಿಟ್ಟೆ ಕೆಲ್ಸ ಬಾರಿ ಒಳ್ಳೆ ರೀತಿ ಮಾಡೇನಪ್ಪಾ ಹುಡುಗ ಕೆಲಸ.
ಇಲ್ಲಲ್ಲ ಚಲೋ ಮಾಡ್ಯನ ಇಲ್ಲ ಅಂತ ಇಲ್ಲ ಅದ ಲೈಟಿಂಗ್ ವಯಸ್ಸ ಚಲೋ ಅದ್ ಅವ್ನಿಗೆ ಐತಿ ಅದಣ ಒಂದಿನ ಬಿಡ್ಲಾರಂಗವ ಕ್ಲಾಸಿಗ್ ಹೋಗ್ಯನ ಎರ್ಡ್ ವರ್ಷ. ಪ್ರಾಕ್ಟಿಕಲ್ ಬೇಕಲ್ಲ ಆ ಕಾಲೇಜಾಗ್ ಅವ್ನ್ ಚಲೋ ತಗಂದನಂತೋ ರ್ಯಾಂಕ್. ಇಲ್ಲಿ ನೋಡ್ರೆ ಬರ ಹುಚ್ಚುಚ್ಚ್ ಮಾಡ್ತಿದ್ದ ಈಗ.
ಲೇ ಈ ಈಗ್ ನೋಡು ಫಸ್ಟ್ ಫಸ್ಟ್ನೆಸ್. ಫಸ್ಟ್ನೇ ವರ್ಷ ನೈಂಟಿ ಒನ್ ಅಂತ ಸೆಕೆಂಡ್ನೇ ಸೆಕೆಂಡ್ ವರ್ಷ ಎಷ್ಟೇ ಗೊತ್ತವ ನೈನ್ಟಿ ಯೇಟ್ ಚಿಕ್ಕವನಿಂದಾನೆ ಪುರ ಸ್ಟೇಟ್ಗೆ ಇದು ನಮ್ಮ ರಾಜ್ಯಕ್ಕೆ ಹೈಯೆಸ್ಟು ಓದ್ಬಿಟ್ಟಿದ್ದ ಐ ಆ ರೀತಿ ಒಳ್ಳೆ ಪರ್ಸೆಂಟ್ ತೋಂದ್ಬಿಟ್ಟಿದ್ದಾನೆ ಅವನು.
ಹೇ ಇಲ್ಲೆಲ್ಲ ಮನುಷ್ಯರೆ ಹಂಗೆ ನೋಡಿ ಪಕಡಂ ಪಕಡ.
ಹಾ ಹಾ. ಹೌದೌದು ಇರ್ಲಿ ಏನ್ ಮಾಡ್ತಿಯಪ್ಪ ಈಗ ನೋಡು ವ್ಯಕ್ತಿ ಯಾವಾಗ ಬದಲಾಗತಾನೆ ಯಾವಾಗ ಚೇಂಜ್ ಆಗ್ ತಾನೆ ಎಂತ ವ್ಯಕ್ತಿ ಏನ್ ಏನ್ ಬೇಕಾದ್ರು ಆತಾನೆ ಅನ್ನೋದಕ್ಕೆ ಮೈಬೂಬು ಇದು ಮೈಬೂಬ ಹಲ್ಸಟ್ಟವ್ರಿಗೆ ಕಾರಣ ನೋಡಪ್ಪ ಇದಕ್ ಅವನೇ ಉದಾಹರಣೆ ನೋಡಪ್ಪ ಇದಕ್ಕೆಲ್ಲಾ. ಇರ್ಲಿ ಇರ್ಲಿ ಆಲಿ ಈಗಳು ಎಂತ ಒಳ್ಳೆ ಎಂತ ಕೆಟ್ಟ ವ್ಯಕ್ತಿ ಇದ್ದ್ರೂನು ಅವನಿಗೆ ಒಂದ್ ಮುಂದಲ ಒಂದಿನ ಅದು ಮನಪ ಮನಪ. ಒಳ್ಳೆದಾಗತಿ ಮತ್ತು ಅದೇನ ಮನಸ್ಸು ಪರಿವರ್ತನೆ ಆಗುತ್ತೆ ಇದೆಲ್ಲಾ ಆಗುತ್ತೆ ಅವನಿನುಗ ನೀವುನು ಹೆಂಗಂದ್ರೆ ಈಗ ಡಿಗ್ರಿ ಮುಗಿತ್ತಲ್ಲಾ ನಾ ಏನ್ ಮಾಡ್ಬೇಕ್ ಈಗ ನನ್ಗುನು ಬಾಳ ಮಂದಿ ಚೂಡಾಯಿಸಿದ್ರು. ಪಾ ಏನಾದ್ರ್ ಅವ್ರಿಗೆ ಏನಾದ್ರ್ ಉತ್ತರ ಕೊಡ್ಬೇಕು ಸಾಧಿಸಿ ಅಂತಸ ಅವ್ನಿಗೆ ಛಲ ಇತ್ತು ಅವನಿಗೆ ಆ ಛಲಾ ಅವನಿಗೆ ಇಲ್ಲ್
ಒಂದು ಹೆಂಗಾಯ್ತಂದ್ರ ಅದು ಮಾಡ
ಲಾ ಲಾಸ್ಟ್ ಮೂಮೆಂಟ್ ಐಟಂ ಅದಲ್ಲ ಅದೆಲ್ಲ
ಲಿಲ್ಲ ಅದು ಏ ಏನಂದ್ರು ಐ ಟಿ ಐ ಮಾಡಿದನಿನ ಈಗ ಏನ್ ಮಾಡಬೇಕು ಮುಂದೆ ಈಗ ನ ಮನೆಯಲ್ಲಿ ಮನೆಯಲ್ಲಿ ಸುಮ್ ಕುಂದ್ರದ ಇರುತ್ತೆ ಫ್ರೆಂಡ್ಸ್ ಅಲ್ಲಿನು ಸುಮ್ನೆ ಏನಾದ್ರು ಚೂಡಾಯಿಸ್ತಾರೆ. ಅನ್ನೋ ಈ ಈ ಇದು ಈ ಗೊಂದಲದಾಗೆ ಏನ್ ಮಾಡಿದ್ ಬಿಟ್ಟೆನ ಅವನು ಹೋಗಿ ಅವಾಗ ಮನ ಮನ ಪರಿವಾರಿಕೆ ಆಯ್ತಂತ್ ಅವನಿಗೆ.
ಇಲ್ಲ ಅದು ಎಲೆಕ್ಟ್ರಿಷಿಯನ್ ಮಾಡಿದನಲ್ಲಾ ಒಂದ್ಸಲ ಏನ್ ಮಾಡಿದ ಪ್ರಾಕ್ಟಿಕಲ್ದಾಗ ಹೋಗ್ಯ. ಅಲ್ಲೋಗ್ ಸಿಗೈಕ
ಹ್ಮ